ಕೆಳ್ಸಾಯ
ಹಲೋ
ಹಾಂ
ಮಟ್ನ್ಗೆಗ
ಕಸು ಏನ್ ಮಾಡ್ತತಿ ಏನ್ ಮಾಡ್ತಡ ಸೈಡ್ಿಗೆ ಟ್ರ್ಯಾನ್ ಬರಲ್ಲ ಹ ಮಾತಾಡ್ಬೇಕ ಮಾತಾಡ್ಬೇಕು ಓದೋದ ಬಗ್ ಮಾತಾಡಿದ್ರೆ ಜಿಗ್ಗ ಬರ್ತಂತ
ಹಾ
ಪ್ರಶ್ನ
ಈ ಬೇಶ ತ ಬಸರ
ಆಯ ಎ ಅದೇ ಮಾತಾಡ ಯುಪಿ ಎ ಪ್ರಿಪರೇಷಾನ್
ಅವ ಅವ ನೀವ ಮಾತಾಡಿದ್ದೇನಾ
ಇಲ್ಲ ಅಲ್ಲಿಯ ನಂದ ದಿನ ಬಂದಲ್ಲ
ಹಾ ಆಯ್ಕೆ ಮಾತಾಡಣ
ಎಲ್ಲ ಅವನಿಗನು ಇನ್ನ ಯಾರಿಗ್ ಬಂದಿಲ್ಲ
ಹಾ
ಅದಿಕ್ ಹೇಳಕೈತ್ ನೀ ಪ್ಲಾನ್ ಹಾಕೈತಿದ್ರು
ಹಾ ಹಾ
ಅದಕ್ಕೆ ಯು ಪಿ ಎಕ್ ಸ್ವಲ್ಪ ಮಾಡ ಸೆಕಂಡ್ ಸರ್ಿಫಿಕೇಟ್ ಆದ ಕ ಅಲ್ಲಡ ಯೂನಿಯನ್ ಪಬ್ಲಕ್ ಸರ್ವೀಸ್
ಹ ಕನ್ಸಿಲ್ಲ ನೀನ್ ಏನ ಅಲ್ೇ
ಂತಾಳ ಹ ಅ ಉಪೇಶ
ಅೆ ಇಂಗ್ಲೆಂಡ ಸತೆ ಚಲ ಯುನಿಯನ್ ಪಬ್ಲಕ್ ಸರ್ವಿಸ ಮ
ಇನಿಯನ್ ಅಲ್ಲ ಏ ಲ ಹಂಗಲ್ಲ ಅಲ್ಟ್ರಾ ಪ್ರೋಮ್ಯಾಕ್ಸ್ ಸರ್ವೀಸ್ ಅದ
ಹಾ ಅಲ್ಟ್ರಾ ಪ್ರೂಫ ಸರ್ವಿಸ ಸೆಂಟರ್ ಯು ಪಿ ಎಸ್ ಸಿಫ ಅಲ್ಡ್ರಾ ಪ್ಲಸ್ ಸರ್್ ಸೆಟರ್ ವಿಪ ನಂಗಡಿ ಇ ಅಂಗಂತ
ಸರ್ವಿಸ ಅ ಹೋಗ
ಬುಕ್ನ್ನಟ್ಟಿಲ್ಲಲ್ಲೇ ಬುಕ್ಕಾಲ ಬುಕಲೆ ಬುಕ್ಕಲೆ ಬುಕ ಬುಕಾಲ ಬಕಲೆ
ೇ ನಂದ ಏರ್ ಬಡ್ಸ್ಕೊಳದಿಲ್ಲದ
ಹಳದಲ್ಲ
ಅಳದೇ ಇಲ್ಲ ಒಬ್ಬನ ಎತ್ತಿ ಹೊಡ್ದ ನನ್ ಕಳ್ಳ ನೀ ಮಹೇಶನ ಹಬ್ಬ ಯಾರ ಅಂದ್ರ
ಬತ್ೆಡು ಗಂಟೆ ಇದನನ
ಅಲ್ಲ ಸುಮ್ಮ ಮಕ್ಕಳು ಆಡ್ ತಗೊಂಡ್ರ
ಮತ್ತ ನಂದ ಅವತ್ೇಳನ ಇಲ್ಲ ಅಲ್ಲ ಇರ್ತಾರ ಸಾಮಾನ್ಯ ಯಾರ ಮುಟ್ಟಲ್ಲ ಯಾಕಂದ್ರ ಅಂಟರ್ದು ಕೆಲ್ಸ ಮ ಕೆಪ್ಪ ಟಕ ಹತಲ್ಲ ಅಂದ್ರ
ಏನ
ಅಲ್ಲಿ ಕೆಲ್ಸ ಮಾಡದ್ ಮುಖ್ಯ ಇರ್ತದ
ಕೆಲ್ಸ ಮಾಡೋದು
ಅಂಟರ್ದಿಗೆ ಕೆಲ್ಸ ಮಾಡದ ಗರ್ತಲ್ಲ
ಯ ಯಾರು ಆಂಟಿ
ಹ ಯಾರನ್ ೋಂದ್ ಹೋಗವ್ರಗ್ನು ಅನ ಕತ್ನಾ
ಕಳ ಶಡ ತಗೊಂಡಾರ ಹಾ ಹಾ
ಓ ಏನಾನ ಕತಿದ್ದ ನೋಡಪ್ಪ
ಹ್ಮ ಮಾಡತ ಹಂಗೀಗ ಅಲ್ಲಲ್ಲಿ ಅಲ್ಲ ಅದು ಆರ್ಸ ಐವತ್ತ ಆಗ ಆಕ್ಸ್ಫೋರ್ಡ್ ಆ ಿಫ್ಟಿ
ಕ್ರೀನ್ ಶರ್ಟ್ ಹಾಕ್ಬೇಕ ಅಣ ಕ್ರೀನ್ ಶರ್ಟ್ ಹಾಕಂದ್ರೆ ಂಡ ಆಗ್ತಾ
ಸ್ಕ್ರೀನ್ ಶಾಟ್ ಆಗ್ಬೇಕಂತ ನಂದ ಆಗ್ತನಿ ಅದೇ ನಿಂದ ಅಂತ ಆಯಕ್ಬಿಡ್
ನಂದ ಆಗ್ತ ಇನ್ನಂತ ಆಗ್ಲಿ
ಯಾರ ನಿ ನಿಮ ಮೊದ್ರವಾಗ ಐವತ್ತ ಆಗ್ಯವ ಅಲ್ಲ
ಐವತ್ತು ನಾಲಯವ
ಹ ಅದು ಸ್ಕ್ರೀನ್ ಶಾಟ್ ನೋಡ ನಮ್ಮ ಅದ್ರ ಬಿಟ್ರ ಆಯ್ತು ಅ ಹಗೆ
ಸುಮ್ನೆ ಫೇಲ್ ಸುಮ್ಮನೆ ಫೇಲ್ ಆದ್ರಲ್ಲ ಅಂತ ನು
ಮಾೈಕ್ ಪುಡ್ತ ಆನು ಕಸ ಹ ಹ
ಅಲೋ ಸುಮ್ ಫೇಲ್ ಆದ್ರೆ ಸುಮ್ನೆ ಯಾಕೆ ಸುಮ್ನೆ ಯಾಕಂತ
ಹಂಗ ಐವತ್ ಮಾಡ್ತಂತ ಐವತ್ ಮಾಡಿ ಫೋನ್ ಹಚ್ತ ಹ ಅ ಪೂಡ ಕಗ ಮಿನ ರಾಮನಾ ಕಗ ಪಾಯಲ್ಸಾಲ ರಾಮನಾಕ್ಷ್ಯಾಗ ಇದು ಬೆ ಬನಫಟ್ ಪೈಸದೆ ಹೆಗೆ ಏನ್ ಹೆಂಗೆ
ನಾ ಇವತ್ತು ಸಣ್ಣ ಸಣ್ಣ ಖುಷಿಗಳಿಗೆ ಆಾ್ಕಿನ ಒಬೋದ ನೀ ಹಾಕ್ಬಲಂತತ ಹ ನ ಜಾಸ್ೇ ಎಷ್ಟು ಅಂದ್ರ
ಕನ್ ಈ ಅನಜ ಲಾಲ್ ಲಾಲ ಪಾಪ್ ಪಟ್ಟಿದರು ಅತಿದ್ದಿಲ್ಲ ಪೋಲಿ ಹಾಕಕ್ ಎಂಗಂತ ಕಳ್ಸರ್ಲ ನನ್ಗಲ್ಲಿ
ಎಲ್ಲಪ್ಪ ಬಾಬು ಸರ್ ಅಂತ ಎಲ್ಲಪ್ಪ ಬಾಬು ಸರ್ ಅಂತ್ರಬ್ ಅವ್ರ ಹೆಸರಾ ಯ ವ್ರಟ್ ಅಂತ ಕೆಲ್ಸ ಪಾಠ ಏನು ಮಾಡ
ಆ ಸೋ ತಿಿನ
ಪ್ರೇರ್ದ ಮುಂಂತ ಚಂದೈ ಹೆಸ ಮಾಡಿಿಕಂದ್ರೆ ಹೆಸರ ಆಗದ ಈ ಹೆಸರಗಿರ್ತನಲ್ಲ ನಡಿದ್ರ ಮ್ಯೂಸಿಕ್ ಅಂತ ಇತ್ತು ಅವರ್ದ ಮ್ಯೂಸಿಕ್ ಇತ್ತು ಅವರ್ದ ಸುಮ್ ಹೆಸರು
ಮಾತಾಡ್ಬಡ್ರಿ ಕಿವಿ ಹೋಗಿ
ಬರ ಮಿನಿ ಬಿಡ್ತಾರ
ಮಲ್ಬಜಾರ ಚಾ ಇ ಬೆ ನೀನಲ್ಲ ಪ ಪ ಪೀಿತು ದದಾ ಹಾಗೆ ಇ್ರಗ ಇನ್ನ ಸೆಕಂಡ್ ಎಕ್ಸ್ಪೆರಿೆಂಟ್ ಮಾಡಸಿಲ್ಲ ಮತ್ತೆ ಅೇ ಮಾಡ್ಸ ೊ ಒಂದ್ ತಾಸ ಬ ಸಾರ್ ಹೇ ನಂಗ್ಯಾ ಮೂರ್ ಗಂಟೆ ಬಂದ್
ಹಾ
ಮೂರು ಗಂಟೆಗೆ ಬಂದ್
ಮೂರ್ ಗಂಟೆಗೆ ಬಂದ್ಯಾ
ಹಾ ಹ ಮೊಯಿನಿ ನಾನು ಒಂಬತ್ತು ಗಂಟೆಗೆದ್ದು ಯಾಬಿಗ ಹಂದೆ ಹನ್ನೆರಡು ಗಂಟೆಗೆ ಬಂದೇ
ಹೂ
ಹನ್ನೆರಡ ಬಂದು ಮತ್ತೆ ಅಷ್ಟು ಎರಡುಕ್ಕೂ ಹೋಗಿ ಮೂರುಕ್ಕೆ ಬಂದೆ
ಹೂ ಹೂ ಹೂ
ಇನ್ನಪ್ಪಾಾರ್ದ ತಾಸಸ್ಣ ಬ್ಯಾನ್ ಹಕತ್ ಜಿಗ್ಗ ಬ್ಯಾನ್ ಹಕತ್
ಏನ್ ಬ್ಯಾನ್ ಅಗತಿ ಬೆನ್ನ ನಡಿ ತಂಗ್ಗೆ ಹೇಳಳ್ಬ ಬ್ಯಾನ್ಕ್ದ ಅಂದ್ರೆ ನಾ ಏನ್ಂತಾಳ
ಹೂ ನ್ ಹೆಂಡ್ರತ್ತಲ್ ಬ್ಯಾಂಡ ಹಾಕಾಯ್ತಿತ್ತು
ಲೆ ಅಪ್ಪಾ ಚಲೋ ಅಪ್ಪಾಹಾಂಗ್ ಮಾತಾಡ್ಬೋಡ
ಅಲ್ಲ ಮತ್ತ್ ಅವಾಗ ನೀನ್ ಕೇಳಿನಿ ಬೆನ್ನ ಬೆನಕ ಇದ್ದಲೆ ಅಂತ ಮತ್ತೆ ಏನ್ ಬನ್ಕೈತ್ ಅಂದ್ರ
ನನ್ಪೋಯ್ತ
ಅದೇ ನೆನ್ಂತಿ ಇವಾಗ ನೆನಪತಾರ ಹೋಗಲ್ಲಲ್ಲ ಹ ಏನು ಕರೆಕ್ಟ್ ಕಿವಿ ಹಾಕೊಂಡು ನೆನ್ಪಿಟ್ಟಕ್ ಬಬೇಕಪ್ಪ ನೆನ್ಪಿರ್ಲಕ್ಕ ಹೇಳಬಾರ
ಆಯ್ತೋಡ ನನ್ಪಡ ೋಡೋ
ಅ ಚಿಂತ ಪಾಡು ಪಾಡ ಹೂ ಆಯ್ತಲ್ಲ ಹತ್ ನಿಮ್ಷ ಕಟ್ ಮಾಡ್ಲ
ನಿಮ್ಷಗ ಇನ್ನ ನಿಮ್ಮ ಏಳು ನಿಮಿಷ ಆಗದ ಇನ್ನ ಬರ
ನಿಫ್ಟಿ ಲೈ ಹೊತ್ತು ಲ ಆಬಿಗಯಗಿ
ಹೂ
ಕೇಳ ಕೇಳ ಲಾಬಿಗ್ ಹೋಗಿನಿ ಓದುವಗ ಏ ಎಲ್ಲ ಮೂರ್ ಬ್ಯಾಚ್ ಕಂಬೈನ್ ಮಾಡ್ ತರ ಗೊತ್ತಿಲ್ಲ ಪೀಪಲೆ ಅ ಬನ್ ಕೊಂಡು ಹೋಗಿನ
ಹಾ
ಅಣ ಎಂ್ ಸಿ ಲ್ಾಬ್ ಆದಂತ ಗೊತ್ತಾಯ್ತ ನಾನು ಒಲ್ಲಾ ರೆಂಡ ಮ ಲ್ಯಾಬ್ ಅಂತಂದ ಹಿಂದ ಬರ್ಬೇಕಂತ ರೆಡಿ ಅಡ್ಯಪ್ಪ
ಹ್ಮ್
ಆಕೆ ಕರೀದ ಕರದ ಅಂತ ಹೋಗಿನಿ
ಹ್ಮ್
ಲ್ಯಾಬ ಹೋಗಿನಿ ಅವ ಮಾಡಿರುದು ಸಿ ಬ್ಯಾಚ್ ಅವರುಫ ಬೀ ಒಂದಂದು ಎಕ್ಸ್ಪಿರಿಮೆಂಟ್ ಮಾಡಸಿದ್ವಾ ಮಾಡಿದ್ರು ಅವಿಗೆ ಎರಡು ಮೂರ್ ಮಾಡ್ರ ಅಂದ್ರ ನಮ ಮೂರಷ್ಟ ಮಾಡಂದ್ರು ಮಾಡನಿ
ನೀವ ಮಾಡಿದ್ಯಾ
ಮಾಡಿ ಮೂರ್ನಕ್ಸ್ಪೀಮೆಂಟ್ ಮಾಡಿವಿ ಮಾಡಿದ ಅಟೆಂಡೆನ್ಸ್ ಹಾ ಕತೆಗ ಏನಂತ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿಲ್ಲವ ಅಂದ ಆಪ್ಸೆಂಟ್ ೆ ನನ್ಗ್ ಪ್ರೆಸೆಂಟ್ ಆಗ್ತನ ಎಕ್ಸ್ಪೆರಿಮೆಂಟ್ ಮಾಡಂದ
ಒಡೆಯರ್
ನ ತೋೊಂಡ ವೇಡ್ಲ
ನ್ ನನ್ಪಯತಂದಮಗಲ್
ಇಲ್ಲ ಮಾಡತ್ನಂದೆ
ಹ್ಮ್
ಹಾಕ ನ ಪಟ್ಟಣನ್ ಸಾಕ್ಯದ
ಮಾಡ್ದ್ಂದ್ರೆ ಆಗಿನ
ಮಾಡತ್ನೇಂದೆ ನಾನು ಮಾಡ್ತನಿ ಸರ್ ಇವ್ರ ಜೊತೆ ಮಾಡತ್ನಂದೆ
ಹ್ಮ್
ಆಾಕನ್ಪ್ಪಾ ಆಮ್ಯಾಗ ಆಯ್ತು ಹದ್ ಹ್ಕತಿದ್ರು ಅವರು ಸಂಜ್ಯಾಗ ಹೋಗ್ಬ ಬಿಟ್ಟ ಕೊಂಡಿತ್ತು ಒಂದಲ್ಲ ಮಾಡದ ಆಾಗಲ್ಲ ಯಾವ ಕೆಮಿಕಲ್ಸ್ ಹುಡ್ಕೊಂಡು ಅ ಕ ಹ ವಾಟರ್ ಬಾತ್ಲ್ ಇಟ್ಟಿಟ್ಟ ಸಾಕಬೇಕ ಅಂದ್ರ ಬೀಕರು
ಹಾ ಹ
ಅ ಡಬ್ಬೆ ಬಿಸಕಟ್ ಡಬ್ಬೆ ಆತಾ
ನೆಮ್ಸಿನ ನೆಮ್ಸಿ ಬರ ಜಗ್ಜ ಐತಿ ರ ಚೇರು ಬರದು
ಏ ಇಲ್ಲಿ ಒಂಬತ್ತು ಎಕ್ಸ್ಪೆರಿಮೆಂಟ್ಲ್ಲ ಬರಯ ಆಯ್ತು ಮೂ ರಗಾವ ಹ್ಮರ್ ಆ ಇನ್ನಾರ ಎಕ್ಸ್ಪೆರಿಮೆಂಟ್
ಹ್ಮ್ ಹ್ಮ್ ಎಲ್ಲಡ
ಏ ಏ ಕೈ ಗುಲಿ ಆಬ ಮೇರ ರೆಕಾರ್ರ್ಡ್ ಬುಕ ಭೈ ಹ ಮೋಹನ್ಕ ಬುರಾ ತಡಬು ಕೊಂಡ ದ ಪೂಜಾ ಅಲ್ಲ ಅಲ್ಲೇ ಮಹನಿ ರಕಡ್ಬೇಕಕ್ ಯಾರ್ ಕೊಟ್ರ ಕೇಳದ
ಹ
ಹಾ ನೀ ಯಾರ ಕೊಟ್ರಲ್ಲಿ ರೆಕಾರ್ಡ್ ಬುಕ್ ಅವನಿಗೆ ಯಾವಾಗ ತಂದಕೊಂಡಲ್ಲಿ ಬ್ಲಾಕ್ ಮನಿ ಕೊಟ್ಟ ಕೊಟ್ಟ ಕೊಟ್ಟ ಕೊ ಸರಿ ಹಗ ಎ ಕ ಕಡ್ಬುಕ್ ಜ ಮಾಡಯ ಇರಕ
ಹಲ್ಲ
ರಾಣಿ ನಿನ್ನ ಕೈ ತೋರೆಲು ಆಾಕೆ ನೋಡಮಲ್ಲಿ ಟಾಸ್ಕ್ ಬಂದ ನೋಡ ರರಿಫ್ರೆಶ್ ಮಾಡು ಹಾ ಕಾಲ ಹ ಅವ ಏನ್ ಮಾಡಷ್ಟ ಆ
ಆಕಂದ ಎಷ್ಟ ಯಾರ ಅಂತ
ಏನ ಆ ಟಾಸ್ಗೆ ಬಂದ ಟಾಸ್ಗೆ ಬಂದಿಲ್ಲ ನಮಗ
ಟಾಸ್ಕಿ ಬಂದಿರಾ
ಬಂದಿಲ್ಲ ಅದೇ ವಕ ಕತೀವಿ ನಾನು ಮೊನ ಆಯಕೆ
ಹ್ಮ್ ಹ್ಮ್ ಈಗ ನೀ ನೀನ್ ನಂಬರ್ ಕೊಟ್ಟಿಲ್ಲ ನಿನ್ ತಂಗಿದ್ದು
ಹಾ ಹ್ಮ ನಾನೇ ಓಪನ್ ಮಾಡನೆ ಇದ್ದಿದ್ದಲ್ಲ ಇದ್ದಿದ್ದಿಲ್ಲ ಸಿಮ್ಮಲ್ ಅದಕ್ಕೇನ್ ಓಟಿ ಪಿ ಹೊತ್ತ ಓಟಿ ಪಿ ನಂಬಲ್ ಬರ್ತ ಸಾ ಟಿ ಪಲ್ಲಿ ಗತದ ಹ ಹ ಫೋನ್ ಅಚ್ಚ ಕಿಂದ
ಹ್ಮ್
ಹ್ಮ್
ಚ
ಹ
ಹಾ
ಹಾ ಅ ಕಿವಗಿಮ್ಮಂತಲ್ಲಿ ಯಾವನಲ್ಲ ಒಂದದ್ದು
ಅಲ್ಲ ಉಂತ
ಈಗ ನೀನ್ಂದಮ್ಮಂತ ನಿಮ್ಮಾಯಿ ಅದೇ ಇಿವ ಗಿಮ್ಮ ಅಂತಂದೆನ ಅಲ್ಲನಣ ಹ
ಲ್ಲ ಅ
ಅ ತಾಲ ಹ್ಮ್
ಹಷ್ಟ ನೋಡ
ಹಾ ಒಳ್ಳೆಚ್ಿತ ಅ ಅಚ್ಚ ಹಚ್ಚ ಒಂತ ಸಾಕ್ ಮಾಡ್ತ್ ನಾನ್ು
ಹಾ
ತ್ನೆಲೆ ಮತ್ತೆ ಬ್ಯಾಡ್ ಅಚ್ಚಕವಾಡ ಸೃಷ್ಟಿ ಊಟ ಅಚ್ಚುನಾನ ಐವತ್ ನ